ಅಲ
ಹಾ ಹೇಳು
ಹಾ ಏನ್ ಮಾಡತ್ತಿ
ಏನಿಲ್ಲ ಸುಮ್ನೆ ಮಲ್ಕೊಂಡಿದ್ದೆ ನೀ ಏನ್ ಮಾಡ್ಲ
ಹೌದು ಏನಿಲ್ ನೋಡವ ನಾನು ಸುಮ್ ಇವತ್ ಸಂತಲ್ಲ
ಹ್ಮ್
ಯಾ
ಏನೇನ್ ಮಾಡ್ಕೊಂಬಂದಿ ಸಂತಿ
ಏನಿಲ್ಲವ ಅದೇ ಟೊಮೆಟೊ ಬದನೇಕಾಯಿ ಹಿರಿಕಾಯಿ
ಮತ್ತ
ಟೊಮೆಟೊ ಬದ್ನಕಾಯಿ ಹೀರಿಕಾಯಿ ಕೊತ್ತಂಬರಿ ಕರಿಬೇವು ಸಬ್ಬಸ್ಗಿ ಗೆ ಆಮೇಲೆ
ಹ ಇದು ಬ್ರೆಡ್
ಹ್ಮ್ ಹಾ
ಆಮ
ಹ ಹ
ಇವತ್ತ ಇಟಿಗೆ ಹೋಗಿದ್ದ ನಮ್ ನಮ್ಮ್ ಹುಡುಗರಿಗೆ ಗೋಬಿ ಮಂಚೂರಿ ಬೇಕಾಗಿದ್ದು
ಎಲ್ಲಿ ಎಂಡಿಗ್ ಹೋಗಿದ್ದ್ಯಾ ಇಲ್ ಸಿಗಲ್ಲ ಆ ಊರಾಗ ಹ
ಪ್ೇಟ್ ಇಲ್ಲಿ ಸಿಗಂಗಿಲ್ಲವಾ
ಇಲ್ಲೆಲ್ಲಾ ಅರವತ್ತು ರೂಪಾಯಿ ಪ್ಲೇಟ್
ಇಲ್ಲ ಐವತ್ತು ರೂಪಾಯಿಂದ ಹ್ಮ್
ಮಾಡಿದ್ರೆ ಒಬ್ಬರು ಯಾರಾರ ಮಾಡಿದ್ರ ಬರ್ತೈತಿ ಪಾನಿಪುರಿ ಗೋಬಿ ಮಂಚೂರಿ ಇದು
ಬರ್ತತಿ
ಬಾಳ ಚಲೋ ಆತೈತಿ ಲಾಭ್ ಆತೈತಿ ಮಾಡೋ್ರಗ
ಹಾತತಿ
ಇನ್ನ ಬೇಕ್ರಿ ಮಾಡಿದ್ರೆ ದೊಡ್ ಮಾತಲ್ಲಿ
ಬೇಕ್ರ ಆಗದಲಾ
ಅೇ ಹಾ ಅದನ್ನುೂ ಇರ್ಲ್ಲ ಮೊದಲು
ಹೌದೌದು
ಹಗವಾಗ ಆಾಗದ ಮೂರ್ ಹತ್ತು
ಹ್ಮ್
ಹ್ಮ ಏನೆಲ್ಲ ಸಿಕ್ತಾವ ಅಲ್ ಬಾಗ
ವೆಜ್ ಪಾಪ ಎಗ್ ಪಾಪ್ ಸಿಕ್ತಾವ ಟೋಸ್ಟ್ ಬ್ರೆಡ್ ಕಕ್
ಹ್ಮ್
ಅದೇ
ಎಲ್ಲಾ ಅಲ್ಲೇ ಪೇಯರ್ಸ್ತಾರ
ಅಲ್ಲ ಅಲ್ಲ
ಹ್ಮ್ ಅದಮ್ಮ
ಮತ್ತ ಏನ್ ದೀಪಾಂಟಿ ಎಲ್ಲಿ ಅಡ್ಮಿಟ್ ಮಾಡ್ಯಾರಂತು
ಹ್ಮ್ ಅ ಶಸ್ತ್ರ ಚಿಕಿತ್ಸೆ ಮಾಡ ಅಲ್ಲೇ ಇಟ್ಟುಗೊಂದರ
ಮಾಡ್ಯಾರನ್ ಶಾಸ್ತ್ರ ಚಿಕಿತ್ಸೆ
ಹ್ಮ್ ಮಾಡ್ಯಾರ
ಹ್ಮ್ ಏನ್ ಆರಾಮ್ ಅದಾರ ಈಗ
ಹ್ಮ್ ಏನ್ ನಾವು ಅದ್ರ ಮೇಲ್ ಕರೆ ಮಾಡಿಲ್ಲಾ ಹಚ್ಬೇಕ ಏನ್ ಆರಾಮಾಗಿದೆ ಇಲ್ಲ ಕ ಹ ಏನ ಆರಾಮ ಆಗ್ಯದ ಇಲ್ಲ ಕೇಳಬೇಕು ಒಂದು
ಹ್ಮ್ ನಾನು ಒಟ್ಟನ್ ಕಾಳ ಮಾಡಸ್ಬೇಕಾಗಿದ್ದ ಮಾಡ್ಸ ಇಲ್ಲ
ಹ್ಮ್ ಎತಿ ಇವಾಗ ನಿಮಗೆ ವಯಸ್ಸು
ಓ
ವಯಸ ಎಷ್ಟ ಇವಾಗ ಹದ್ೆಟ ಆಗಿಲ್ಲ ಇನ್ನು
ಇನ್ನ ಎಲ್ಲ
ಹಾ
ಹ್ಮ
ಹತ್ತೊಂಬತ್ತು ಇಲ್ಲ ಇಪ್ಪತ್ತು ನಡ್ದಿರ್ಬೇಕಕ್ ಇವಾಗ ನಿನ್ಗ
ಏನೂ ನೋಡಿಲ್ಲ ನಾನು
ಇ ಯಾವ್ದ ಹೇಳು ನಿನ್ ಇಸ್ವಿ ಯಾವ್ದ ಹೇಳು ಹುಟ್ಟಿದ್ದು
ಟೂ ತೌಸಂಡ್ ಫೈವ್
ಹಾ ಮತ್ತ ಇವಾಗ ಇಪ್ಪತ್ತು
ಕೈ ದು ಹೊರಸ್ಕೊ ಹ
ಮತ್ ಇಪ್ಪ ಈ ಈಗ ನಿನ್ಗೆ ಇಪ್ಪತ್ ನಡದಿರ್ತಾವ
ಹಾ ನೋಡಲ್ಲ ಅವರು ಮತ್ತ
ಹ್ಮ ಏನ್ ಇಲ್ಲ ಹೇಳ್ಬೇಕ್ ನಿಮ್ಮ ಕಡೆನೇ
ನಮ್ ಕಡ ಏನಿಲ್ಲವಾ ನಿಮ್ಮ ಅಂತ
ಹ್ಮ್
ಹ್ಮ್
ಊಟ ಏನ್ ಮಾಡಿದ್ರಿ
ಹ ತ್ತಾ ಮಾರ್ನಿಂಗ್ಗೆ ಮಾಡಿ ಇಂಡಿಗೆ ಹೋಗನಿ
ಬರೋಣ ಹೋಗೇನು ಸಂತ
ಬರ್ನಸ್ಕ ಸಂತಗೋ ಬಂದ
ಹ್ಮ ಯಾರಾರ್ ಹೋಗಿದ್ರಿ ಯಾರ್ಯಾರ್ ಹೋಗಿದ್ರಿ
ಸಂತಗ ನಾ ಒಬಳ
ಸಂಂತಗೆ ಲವುರಿ ಹಿ
ಹಾ ಅಲ್ಲಿ ನಮ್ ಫ್ರೆಂಡ್ ಬಂದವು
ಯಾರು
ನಿಂಗ ಗೊತ್ತಿಲ್ಲ ಅಡಕ್ಕೆ
ಹ್ಮ್
ಹ
ಮನೆ ನೀ ನೀನು ಪ್ರ ಈಕ್ಷಾ ಸೌಜನ ಎಲ್ಲರ ಸೇರಿ ಇದು ಮಾಡಿದ್ರನಾ ಮ ಮ್ಯಾಳಗ ಮೇಲ್ ಕೂತು
ಹ್ಮ ಮ್ಯಾಡಗ ಮೇಲೆ ಬಂದಿದ್ರು ಅವರು
ಯಾರ ಮಳಹಿ ಮೇಲೆ
ಪ್ರತೀಕ್ಷಾ
ಹ್ಮ್ ಏ ಜೋರ ಆಯ್ತವ ಎಲ್ಲಾ ನೋಡಿದೆ ನಾನು ತಂಪ ಪಾನಯ ಪಾಪಡಿ ಎಲ್ಲ ಭಾರಿ ಮಾಡ್ರವಾ
ಹಂಗೆ ಆಗಾಗ ಒಮ್ಮೊಂದ ಗೆಟ್ ಟುಗೆದರ್ ಪಾರ್ಟಿ ಅ ಮಾಡಿಸಿತ್ತು
ಹ್ಮ್ ಯಾರಸ್ ಕುಟ್ ಕೊಟ್ರಂ
ನಂದೆ ಫಸ್ಟ್ ನಂಗೆ ಹಾಕ್ತಾರ ಅವರು ಹಾ ಏನೇ ಮಾಡಿದ್ರು ಫಸ್ಟ್ ನಮ್ಗೆ ಹಾಕುದ
ಹ್ಮ ಅದೇ ಜೋರ ಇತ ವಾಯಕ ಎಂದ ಕೂರುದಲ್ಲ
ಹ್ಮ್
ಆ ಏನೇನ್ ಮತ್ತ ಅದ್ ಸ ಪಾಪಡಿ ಕುರ್ಕುರು ಜೂಸ ಪಾಪಡಿ ಕುರ್ಕುರ
ಬಂಬೂ
ಹ್ಮ ಐಸ್ ಕ್ರೀಮಾ ಮತ್ತ
ಆ
ಅವೆಲ್ಲಾ ಎಲ್ಲಿ ನಿಮ್ಮ ಮದ್ ಮೊದ್ಲು ನಿಮ್ಮ್ ಅಂಗಡಿ ಇತ್ತಲ್ಲ ಆದ್ರ ಬಾಜ ತಗೊಂಡಿದ್ರೆನ
ಹಾ ಅಲ್ಲಿಲ್ಲ
ಅವಾಗ ಮೊದ್ಲ ಅಲ್ಲಿ ನಿಮೂರಾಗ ಐಸ್ ಕ್ರೀಮ್ ಅಂದ್ರೆ ಹೆಂಗ ಸಿಗ್ತಿವ ಗೊತ್ತು ಆ ಕಡ್ಡಿಗ ಚುಚಿ ಹ್ಮ ತಂಡನ ನೀರ ಮಾಡಿದ್ದು ಹಾ ಅದೇ ಒಂದ್ ಐಸ್ ಕ್ರೀಮ್ ಅಲ್ಲಿ ಸಿಗದಂದ್ರ ಇವಾಗ ಸ್ವಲ್ಪ ಅಂತವ್ ಎಲ್ಲಾ ಸಿಗ್ಲತ್ತಾವ
ಹಾ
ಶ್ರೀಮಂತ ಆತರೇ
ಹಂಗೆ
ಅದಂದು ಆಗಿಲ್ಲ ನೋಡ್ ಪಾನಿಪುರಿ ಗೋಬಿ ಮಂಚೂರಿ ಶೇವ ಪುರಿ ಇವೆಲ್ಲಾ ಮಾಡಿದ್ರ ಬರ್ತೈತಿ ಯಾರಾದ್ರೂ ಯಾಕ ಮಾಡಿಲ್ಲ ಯಾರಿಗೊತ್ತು
ಹಂಗೆ
ಲಾಭ ಬಾಳ ಮಾಡಿದರ ಇಲ್ಲ ಇಲ್ಲಿನಿಂತ ರೂಕ್ಕ ಜಾಸ್ತಿ ಖರ್ಚ ಮಾಡಿ ಅಲ್ಲ ಹೋಗ್ಬೇಕಲ್ಲ
ಹ್ಮ
ಅದ್ರ ಬದ್ಲಿ ಇಲ್ಲೇ ಮಾಡಿದ್ರ ಸಸ್ತ ಆತಂದು ಇಲ್ಲೇ ತಗೂತ್ತಿವಿ ತಾರ ಎಲ್ಲರೂ ಬಸ್ ಸ್ಟ್ಯಾಂಡ್ ತಾಕ್ ಹಚ್ಚಿದ್ರ
ಹಂಗೆ ಅವ
ಹ್ಮ್ ನಾನೇ ಬರ್ತೀನ ನಡಿ ಇಬ್ರು ಸೇರಿ ಮಾಡಮ
ಬಾ ಬಾ
ಹ್ಮ್ ಎಲ್ಲ ತರ ವಡಪಾವ ಇವೆಲ್ಲ ಸಿಗ್ತಾವಲ್ಲ
ವಡಪ್ಪಾವ ಹದು ಸೀತಾವಿಲ್ ಬಸ್ ಸ್ಟ್ಯಾಂಡ್ಕ ನಾವೇನ್ ಇಲ್ಲಿವ ಏನು ತರ್ಲವಾ
ಹಾ ಏನು ಚಲೋ ಇರಲ್ಲನು
ಹ್ಮ್
ಹ ಚೂಲ್ಲಯಿರಲ್ಲ
ಅಂದ್ರ ಹಿಂಗ ಅಷ್ಟೇನ್ ಸರಿಗ ಮಾಡಲ್ಲ
ಹ್ಮ ನಡಿತಾ ಅಲ್ಲಿ ಹೋಗ್ಬೇಕೇನೇ ಬಲ್ಲಿ ಹ್ಮ
ಹ್ಮ್ ಹ್ಮ್
ಹಾ
ಬಾ ಗೋಬಿ ತಿನ್ನಮ್ಮ
ಅಲ್ಲಿದ ಇಲ್ ತೊಂಬಂದಿರ
ಹೂ ನವ ನಾ ಹುಡುಗುರ ಸಂಬಂಧ ತಂದಿನಿ
ಹಾ ಹಾ ನಾನು ಹುಡುಗುರಿಗೆತ್ತ ತರಸ ಹ್ಮ್ ತಿನ್ರಿ ತಿನ್ರಿ ಎಷ್ಟೊಂದು ಮೂರ್ ಪ್ಲೇಟನು
ಒಂದ ಪ್ಲೇಟ್ ತನ್ನಿ ನೀ ಅವಸುರದಾಗ ಅದು ಮತ್ತೊಬ್ರಿಗೆ ಮಾಡ್ಲತ್ತಿದವ ನಾ ತಿನ್ಬೇಕ್ ಅಂದಲ್ಲಿಯ
ಹಾ
ಬಾತ್ ತಿನ್ವಂಗ ಆಗಿತ್ತು ತಿನ್ಬೇಕಂದೆ ಎಲ್ ತಿನ್ನೋದವ ಅಲ್ಲಿ ಎತ್ತಂದ ಬಿಟ್ಟ ಮನಿಗ ಹ ವೈದರಾಯತು ಹುಡುಗುರ ತಿಂತಾವಂತ ಹೇಳಿ ಅವಸರದಾಗ
ಹ್ಮ್ ಹಗೆ ತಂದೆ
ಹ್ಮ್
ಎಲ್ಲಾ ಹಾರಿರ್ತದ ಇವಾಗ
ಆರ ನೋಡು
ಇದು ಅಲ್ಲಿ ಅವವಾಗಿಂದ ಅವವಾಗಿ ಬಿಸಿ ಬಿಸಿ ಇದ್ದಾಗೆ ತಿನ್ಬೇಕು ಚಲೋ
ಈ ಚಿತ್ರ ನ
ನೀ ಈಗ ಗೋಬಿ ಮಂಚೂರಿಯನ್ ಈ ನಾಲಕ ತಿನ್ನದು
ನ್ ಏನಾಗಲ್ಲ
ಇ ನಾವ್ ಒಬ್ಬ ಇಲ್ ನಮ್ಮ್ ಊರಾಗಿದ್ರರುನು ತಂದ್ಕೊಡೋರ ಯಾರು ಇಲ್ ಹ
ಯಾರು ಇರಲಿ ನಮ್ ಸಂದೀಪ್ ಅಂಗಲಿ ಹೊತ ನ ರತ್ರಿ ಬ ನ ಮಾಮ ತೋಂಬ ಬಾಧ ರತ ತಿನ್ಬಾರ್ದು ಈ ಚೆನ್ನಾಗತಾರ
ಹ್ಮ್ ತಿನ್ನೇ ಮೊಬೈಲ್ ಬಿಡು
ಕೊಡ್ಬೇಕ ಇಲ್ಲ ಇದ್ರನು ತರದ ಆಗಲ್ಲ ನಮಗ
ನಮ್ಮಲ್ಲಿ ಸಿಗಂಗಿಲ್ಲ ನಾವ್ರ ತಂದೆ ಬಂದರುನು
ಹ್ಮ ಇಲ್ಲ ನಾವ ಎಷ್ಟ ಕೊಡೋರ ಯಾರುೂ ಇಲ್ಲ
ತನ್ ಕೊಡವರು ಯಾರು ಇ ನಿಮ್ಮ ಅಲ್ಲಿ ಹೋದ್ರ ರೆಸ್ಟೋರೆಂಟ ಹೋದಕನೆ ತಿಂತೀವಿ ಅಲ್ಲಿನು ಈ ಗ್ಯಾಸ್ ಸಂಬಂಧ ಮಾಡಲ್ಲ ಇದ್ದಾರ
ಹಾ
ಬರ ಫಿಂಗರ್ ಚಿಪ್ಸ್ ಅಷ್ಟೇ ತೋತೀವಿ
ಆರಿಪಾ ಸರಿ ಆಯ್ತು ನೀನು ನಿಧಾನಾಗಗ್ತೇನ ಮತ್ತೆ ಕಟ್ಟೆ ಹಚ್ತೇನಿ ನೀನು
ಹಾಷ್ಟತ ಹ್ಮ
ಹ